ಹಾ ತಕೇಳಿಸ್ತಾಯಿತ್ತೆ
ಹ್ಮ್ ಅದಕ್ಕೆ ಅವಗಷ್ಟೆಲ್ಲ. ಗ್ಲ್ದಂಗ ಹೇಳದ್ರು ಕೇಳಳ್ಸಿಲ್ಲ ಕೇಳ್ಕಳಗಿಲ್ಲ ಈಗ ನೀನೇ ಯೋಚನೆ ಮಾಡುವ ಯಾವಾಗ ಹಾ ಅವಳು ಡಿಗ್ರಿ ಮುಕ್ ಫೋರ್ಟೀನ್ ಅಲ್ಲಿ ಇದ್ ಮಾಡ ಅಂದ್ರೆ ಹೊ ಏಟೀನ್ ನೈನ್ಟೀನ್ ಅಷ್ಟೊತ್ತಿಗೆ ಅವಳಿಗೆ ಬಿಕಾಮ್ ಮುಗ್ದಿತ್ತು.
ಹ.
ಹ ನೈಟಿ ನ ಅಷ್ಟೊತ್ತ ಮುಗ್ದಿತ್ತು ಯಾಕಂದ್ರೆ ಕೊರೋನಾ ಟೈಮ ಅಲ್ಲೇ ಅವ್ಳು ಕಾಲೇಜ್ ಅರ್ಧಂಬರ್ಧ ಮಾಡ್ಕೊಂಡ್ ಬಂದಿದ್ದು. ಕೊರನ ಐತೆ ಅನ್ಬಿಟ್ಟು. ಹ ಅವಾಗ್ಲುೂ ಅಷ್ಟೆ. ಹ ಏನೂ. ಏಟೀನ್ ಇಂದ ಇವಾಗ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇಲ್ಲಿವರೆ. ಎಷ್ಟೋ ಆರು ಏಳು ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋದು ಎಂಟು ವರ್ಷಕ್ಕೆ ಎಷ್ಟಪ್ಪ ದುಡ್ಡಿರ್ ಸೇವ್ ಮಾಡ್ಕೊಂಡ್ರ ಅವಗಲೆ.
ಹ ಹಾಗೆಂದೆ. ರೇಟಿಗೆ ಈಗಂದು ದೊಡ್ವ ರೇಟಿಗು ಅಗೆಲ ಮೈತುಂಬ. ಮದ್ವೆ ಮಾಡಸ್ಕೊಬೋದಿತ್ತು ಅವ್ಳು.
ಹೌದು. ಟೂ ತೌಸಂಡ್ ಏಟೀನ್ ಅಂದ್ರೆ ಆವಾಗ ನನಂಗ ನೆನ್ಪಿರಂಗೆ. ಮೂರ್ ಸಾವಿರದ ಆರ್ನೂರು ರೂಪಾಯಿ ಇತ್ತು ಯಾಕಂದ್ರೆ ನಾನನ್ ಫಸ್ಟ್ ಚೈನ್ ತಗೊಂಡಿದ್ದು ಅವಾಗ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಅತ್ಲ ನನ್ ಚೈನ್ ತಗೊಂಡಿದ್ದು ನಲ್ವತ್ ಸಾವಿರ ರೂಪಾಯೂ ಆಗಿತ್ತು. ಹ ನಲ್ವತ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಉಂಗುರ ತಗೊಂಡೆ ಟೋಟಲ್ ಐವತ್ ಸಾವಿರ ರೂಪಾಯಿಗೆ ಹತ್ತು ಗ್ರಾಮು ಪ್ಲಸ್ ಎರಡು ಗ್ರಾಮು ಹನ್ನೆರಡು ಗ್ರಾಮ್ ಚಿನ್ನ ಐವತ್ ಸಾವಿಕ್ಕೆ ಆಯ್ತಾ.
ಇವುಗೋಳು ಚೇಂಜ್ ಮಾಡ್ತಳಕ್ ಆಗಲ್ವಲ್ಲ. ನಾಕೈದ್ ವರ್ಷದ ದುಡುದ್ರು ಅವಳು.
ಹಾ ಅವತ್ತಿನಿದ್ಕ್. ಅಕ್ಕೇನೆ ಅವಳು ಬೇಡ ಅಲ್ಲ ಅದ್ಮುಂರ್ ಸಾವಿರ. ಕೊಡ್ತೀನಿ ಅಂದಿದ್ರಲ್ವ ಹದ್ಮೂರ್ ಸಾವಿರ ಸಂಬಳ ಬಿ ಮೂರ್ ಸಾವಿರ ಖರ್ಚು ಅನ್ಕೊಂಡ್ರು ಹತ್ ಸಾವಿರ ರೂಪಾಯಿ ತಿಂಗಳ ತಿಂಳ ಹತ್ ಸಾವರ ರೂಪಾಯಿ ಒಡೆವೆ ಮಾಡಸ್ಕೊಂಡಿದ್ರು ಮೂರ್ ಮೂರ್ ಗ್ರಾಮ್ ಚೀನಾ ತಗೋದಿತ್ತು.
ಹ್ಮ.
ಹ ಈಗ ಎಷ್ಟು ಅವಳ್ ಕೈಲಿ ಇರೋದು ಮೂರ. ಆ ಏನೋ ತಿಂಗ್ಳ ವರ್ಷಕ್ ಮೂವತ್ ಗ್ರಾಮ್ ಅನ್ಕೊಂಡ್ರುರುವ. ಹಾ ವರ್ಷಕ್ಕೆ ಮೂವತ್ತು ಗ್ರ್ ಅನ್ಕೊಂಡ್ರುರುವ. ಹ ಎಷ್ಟು ಎಂಟು ವರ್ಷಕ್ಕೆ. ಇಪ್ಪತ್ ನಲ್ಕು ಇನ್ನೂರ ನಲ್ವತ್ ಗ್ರಾಮ್ ಚಿನ್ನ. ಯದು. ಬೇಡ ಈಗ ಗ ರೇಟ್ ಜಾಸತ್ತಿ ಐತಿ. ಇನ್ನೂರ ನಲ್ವತ್ ಬೇಡ ನೂರ್ ಗ್ರಾಮ ನೂರ ಐವತ್ತು ಗ್ರಾಮರು ಚನ್ನ ಇರೋದವಳ ಕೈಲ್ಲಿ. ಅದ್ರಲ್ಲಿ ಐವತ್ ಗ್ರಾಮ್ ಮಾರಿ ಇವತ್ತಿನ ರೇಟಿಗೆ ಹಾ. ಅ ಐವತ್ ಗ್ರಾಮ್ ಬೇಕ್ರ ಐವತ್ ನೂರ್ ಗ್ರಾಮ್ ಮಾರಿ ನೂರ್ ಗ್ರಾಮ್ ಮಾತ್ರ ಕೈಲಿ ಚಿನ್ನ ಹಿಡ್ಕಣು. ಆ ಇವತ್ತಿನ ರೇಟಿಗೆ ಐವತ್ತ ನೂರು ಗ್ರಾಮ್ ಮಾರ್ಬಿಟ್ಟು ಅದ್ರಲ್ಲಿ ಆರಾಮಗ್ ಮದ್ವೆ ಆಗಬೋದಿತ್ ಅವ್ಳು.
ಯಾರ್ ಮಾತು ಕೇಳೋಳಲ್ಲ ಬಿಡು.
ಹ್ಮ್. ನಾ ಕಾಲೇಜ್ಗೂ ಅಷ್ಟೇ ಈ ಕೊರೋನಾ ಬತ್ತದೆ ಅಂತ ಯಾರಿಗಪ್ಪ ಗೊತ್ತಿತ್ತು. ಅದಕ್ಕೂ ಎಲ್ಲಾನೂ ಕುಂಡ್ಕೊಂಡ್ ಫೀಸ್ ಕಟ್ಸದ್ಲು ಹಿಂಸೆ ಕೊಟ್ಬಿಟ್ಟು ಎಂತೆಂದ ಮಾತ ಮಾತಾಡಲು ಗೊತ್ತಾ ಕಾಲೇಜ್ ಸೇರ್ವಾಗ್ಲೇನೆ ಆ ಬೆಜಾನ್ ಮಾತ್ ಮಾತಾಡವ್ಳೆ ನನಗೇನೆ. ಆಮೇಲೆ ಲ್ಯಾಪ್ಟಾಪ್ ಬೇಕು ಅಂತ ಕುಣುದ್ಲು ಲ್ಯಾಪ್ಟಾಪು ತಕೋಟ್ಟೆ ಅವ್ಯಾವು ಲೆಕ್ಕಕ್ಕಿಲ್ಲ ಇವ್ಗ.
ಅವ್ ಯಾವು ಇಲ್ಲಮ್ಮಾ. ರೌಂಡ್ ಫಿಗರ್ ಅಷ್ಟೆ.
ಹ್ಮ್ ನಾನ್ ಏನೋ ಅವಳು ಇವಾಗ ಅಮ್ಮಂಗೆ ತಕೊಟ್ರ ಅಮ್ಮಂಗ ನನ್ ಮದ್ವೆಗೆ ಅಂತ ತಕೊಟ್ರದ್ನ ಎಲ್ಲರತ್ರ ಹೇಳ್ಕೊಂಬತಾಳೆ.
ಈಗ ಅವಳು ಈಗ ಆ ಕೈಗ್ ಕೊಡ್ತವಳಲ್ಲ ಹ ಈಗ ಅದನ್ನ ನಮ್ಮತ್ರೆಲ್ಲ ಹೇಳ್ ತಳಲ್ಲ ಈಗ ನಿನ್ ನಿನ್ ನಿನ್ ಮೇಲೆ ಅವ್ಳ ಹೇಳತ್ಕೋ ಅವ್ಳ ನಮ್ಮ ಹತ್ರ ಹೇಳತ್ಕನು ಏನ್ ವ್ಯತ್ಯಾಸ.
ಹ್ಮ್
ಅವಳು ಅದೇ ತಾನೇ ಮಾಡ್ತ ಈಗ ನಿನ್ನ. ಕೊಟ್ಟೆ ಮದ್ವೆ ಟೈಮಲ್ಲಿ ಕೇಳಿದೆ ಹೊಟ್ಟಿ ಕೊಡು ಅಂತ.
ಹ್ಮ್
ತಿಂಗಳ ತಿಂಗಳ ಒಂದು ಎರಡ್ ಸಾವಿರ ಕೊಡೋದನು ಅಯಾವ ದುಡ್ಡು ದುಡ್ಡು ಅಂತ ಜೀವ ತಿಂತದೆ ನಾನ್ ಬಾಡಿಗೆ ಕಟ್ತಿದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾಳಲ್ಲಾರದ.
ಹ್ಮ್ ನಾನ್ ಅಮ್ಮನ ಅದಿಕ್ಕೆ ಮೊನ್ನೆ ತಾನೇ ಕೇಳ್ದೆ. ಹಂಗಾರ ಎಷ್ಟ್ ಕೊಡ್ತಾಳಮ್ಮ ನಿನ್ಗೆ. ಹಂಗರೆ ನೀ ಎರಡರ ಬಾಡಿಗೆನು ಹದಿನೈದ ಸಾವಿರ ರೂಪಿ ಅವ್ಳೆ ಕಡ್ತಾಳ ಅಂತ ಅಂದಕ್ಕೆ ಹ್ಮ ಎಂತದು ಇಲ್ಲ ಕಣಮ್ಮ ಎತ್ತಿ ಒಂದೊನ್ದ್ ಸತಿ ಎರಡ್ ಸಾವಿರ ಕೊಡತಾಳ ಒಂದ್ಸ ಮೂರ್ ಸಾವಿರ ಒಂದ್ ತಿಂಗ್ಳು ಹೆಚ್ಚು ಅಂದ್ರೆ ತಿಂಗಳಿಗ್ ಐದ್ ಸಾವಿರ ರೂಪಾಯ್ ಮೇಲೆ ಯಾವತ್ತು ದುಡ್ಡು ಕೊಟ್ಟ ಇಲ್ಲ ಅವ್ಳ ನನಗೆ ಆ ಎಲ್ಲಾ ನಾನೇ ಮಾಡ್ತೀನಿ ಅಂತ ಎಲ್ರ್ ಹತ್ರ ಹೇಳ್ತಾಳೆ ಅಂತ ಅಂತ.
ಮತ್ ಏನ್ ಮಾಡ್ತವ್ಲ್ ಸಂಬ್ಳಾನೆಲ್ಲಾ.
ಯಾರಿಗೊತ್ತು.
ಕಾಸಿಲ್ಲ ಕಾಸಿಲ್ಲ ಕಾಸಿಲ್ಲ ಅಂತಿರ್ತ್ತಾಳೆ ಯಾವಾಗ ನೋಡಿದ್ರುನು.
ಹ್ಮ್
ಮನೆಗ್ ಬಾರೆ ಯೊ ನಿಮ್ಮೂರಿಗ್ ಆಟೋ ಕೊಡ್ಬೇಕ್ ಇನ್ನೂರು ರೂಪಾಯಿ ಕೇಳ್ತಾರ್ ಹೋಗು ಇಲ್ಲಿಂದ ಅಂತ ಅಂತಾಳೆ.
ಹ್ಮ್ ಇಲ್ಲಿಗೆ ಅವಳಿ ಯಾವ ಆಟನುೂ ಬೇಡ ಇಲ್ಲಿಗೆ ಡೈರೆಕ್ಟ್ ಒಂದ್ ಬಸ್ ಹತ್ರ ಮೆಷಟಿಕ್ ಹೋಗ ಒಂದ್ ಬಸ್ ಹತ್ರ ಮುಗೀತು ಹ್ಮ ಅಷ್ಟ ದೂರ ಯಾರ್ ಬತಾಳೆ ಅಂತ ನನಗ ಅಂತಾಳೆ.
ಏನಪ್ಪಾ ಏನ್ ಮಾತ್ಡತಳೊ ಅದು ಅದೇನ ತಲೆ ಅದ ಏನಿ. ಕಂಡದು.
ಜತಿ ಅದೇ ನಾವೀಗ ಅಲ್ಲಿ ಊರ್ಗ್ ಹೋಗಿರ್ತೀವಲ್ವಾ. ಅವಾಗ ಬೆಳಿಗ್ಗೆ ನಾವು ಯೂಶವಲಿ. ನಾವು ಒಂಬತ್ ಗಂಟೆಗೆ ಇಲ್ಲಿ ರೀಚ್ ಆಗಂಗೆ ಬರ್ತಿವಿ ಬೆಳಗ್ಗೆ ಎದ್ದು. ಯಾಕೆ ನಮ್ ಕೆಲ್ಸಕ್ಕೆ ಇದಾಗುತ್ತೆ ಸೊ ಬೆಳ ಹಾಗೆ ಎದ್ದು ಹೋಗನ್ ಬಿಡೆ ಅಂತಾ ಹೂ ಅಲ್ಲಿಂದ ಹೋಗಕ್ಕಾಗಲ್ಲ. ಇಲ್ಲಿಂದ ಬೆಳಿಗ್ಗೆ ಒಂಬತ್ ಗಂಟೆಗೆ ಒಂದ ದಿನ ಹೆಚ್ಚು ಕಮ್ಮಿ ಒನ್ ಅವರ್ ಹೆಚ್ಚು ಕಮ್ಮಿ ಎಲೆನಿಂದ ಬೆಲ್ಗೆ ಒಂಬತ್ ಗಂಟೆಗೆ ಒಂದ್ ದಿನ ಹೆಚ್ಚು ಕೆಡಿಮೆ ವೋಗಾಕ್ ಆಗಲ್ವನಪ್ಪಾ ಅದೇ ಕೆಲ್ಸ ಇವಳ್ದ ಅವಳ ಆಫೀಸ್ ಕೆಲ್ಸ ಆದ್ರೆ ಶನಿವಾರನು ಮಾಡ್ಬೇಕು ಅಂತ ಮಾಡ್ತಾಳೆ ಅದೇ ಯಾವತ್ತಾರು ಹದ್ನೈದ್ ದಿನಕ್ ಹ ತಿಂಗಲಿಗ ಒಂದ್ ಸತಿ ಒನ್ ಅವರ್ ಲೇಟ್ ಆಗ ಹೋಗ್ಬೋದು ಗಕ್ ಆಗಲ್ವೇನೆ ಅಂದ್ರೆ ಆಗಲ್ಲ ಅಂತಾಳ್
ಅಲ್ಲ ಯಾವ್ ಆಫೀಸ ಅಲ್ಲಿ ಈ ತರ ಇಷ್ಟೊಂದ್ ಇದಿರುತ್ತೆ
ಹ್ಮ್ ಅದೇವಪ್ಪಾ
ಈಗ ಅವ್ರಿಗೆ ಬೇಕಾದ್ರೆ ನಾವವು ಕೆಲ್ಸ ಮಾಡ್ಕೊಡ್ತಿವಿ ಅಂದ ದಗ ನಮಿಗ್ ಬೇಕಾದಾಗ ಅವ್ರು ಒಂದನ್ ಬಿಡ್ಲೇಬೇಕು ತಾನೆ ಅದ್ರಲ್ಲಿ ಮುಲಾಜ್ ಏನು
ಫುಲ್ ಬ್ಲಾಸ್ಟ್ ಅದ ಆ ಏನು ಇವಳು ಅದೇ ಮಾತಾಡ್ತಿದ್ಲಾ ಏನಂತ ಯಾಕಮ್ಮ ಇಷ್ಟೊಂದು ಕಷ್ಟ ಪಡ್ಕೊಂಡು ಒದ್ದಾಡ್ಕೊಂಡು ಅಲ್ಲಿ ಮಾಡ್ತಿದ್ಯ ಬೇರೆ ಕಡೆ ಏನ್ ಕೆಲ್ಸ ಸಿಗಲ್ವಾ ಅದು ಇದು ಅಂತ ಮಾತಾ ಹಂಗಲ್ಲಣ ಅಂದ್ರೆ ಇಳೇನಂದ್ ಟೈಮ್ ಸ್ಯಾಟರ್ಡೇನುೂ ಕೆಲ್ಸ ಮಾಡಿದರು ಮೊನ್ನೆ ಸ್ಯಾಟರ್ಡೇನು ಕೆಲ್ಸ ಮಾಡ್ಅಂತೆ ಅದಿಕ್ಕೆ ಹೇಳಕ್ ಆಗಲ್ವ ನಿನ್ಗೆ ನಿಮ್ ಅಕ್ಕ ನೋಡು ಎಷ್ಟು ಇದ ಮಾಡ್ತಾಳೆ ನಿಮ್ ಅಕ್ಕ ನೋಡು ಎಷ್ಟು ಇದುಮಾಡಿತಾಳೆ ಅವ್ರು ಜಾಸ್ತಿ ಮಾತಾಡಿದ್ರೆ ಏನೋ ನನ್ ಟೈಮಿಂಗ್ ಮುಗೀತು ನಾನು ಮುಗಸ್ಕೊಂಡ್ ನನ್. ಬೇರೆ ಪರ್ಸನಲ್ ಕೆಲ್ಸ ಐತೆ ಇಲ್ದಿರೋ ಕೆಲ್ಸನು ಐತೆ ಅಂತ ಹೇಳ್ಬಿಟ್ಟು ಲಾಗೌಟ್ ಮಾಡ್ತಿತಾಳ ಬೇರೆ ಪರ್ಸನಲ್ ಕೆಲಸ ಇತು ಇಲ್ದೆಇರೋ ಕೆಲ್ಸನೂ ಐತೆ ಅಂತ ಹೇಳ್ಬೇಟು ಲಾಗ್ಔಟ್ ಮಾಡ್ತಾ ಇರ್ತಳೆನೀನ್ ಯಾಕಂಗಗೆ ಮಾಡಲ್ಲ ಅ ಯಾಕೆ ಏನು ಅವ್ರ ಏನ್ ನಿನ್ ಎಸ್ಟ್ರಾ ಸಂಬಳ ಕೊಡ್ತಾರ ಅದು ಇದು ಅಂತ ಮುಂಗೆ ಮಾತಾಡ್ದ. ಅದಕ್ಕೆ ಅವ ಅಂಗಲ್ನ. ಹ ನಿಮ್ದನ ಗರ್ಮೆಂಟ್ ಕೆಲಸ ನಡೆದೋಗುತ್ತೆ ನೀವೆಲ್ಲಾ ಮಾತಾಡುದ್ರು ನಡಿಯುತ್ತೆ ಆ ನಮ್ದೆಲ್ಲಾ ಹಂಗಲ್ಲ ಪ್ರೈವೇಟ್ ಕೆಲ್ಸ ತಗ್ದಾಕದ್ರೆ ಹೊಯ್ತಾ ಇರ್ಬೇಕು ಆಚೆಗಡೆಗೆ ಅಂತ ಅಂತಾಳೆ
ಆಚೆ ಕಡೆಗೆ ಹೋದ್ರೆ ಏನು ಬೇರೆ ಗತಿ ಇಲ್ವಾ ಇವಳಿಗೆ ಏನದ ಒಂದೇ ಕಂಪನಿ ನಡ್ಸ್ ಅದೇ ಹೇಳ್ತಾಳೆ ಬೇರೆ ಕಡೆ ಕೆಲ್ಸ ನೋಡ್ಕೊಳ್ಳಿ ಅಂದ್ರೆ ಆ ದೂರ ಆತದೆ ಆ ಇಲ್ಲಿಗೂ ಅಲ್ಲಿಗೂ ಆಗಲ್ಲ ಆಮೇಲೆ ಸ್ಯಾಲ್ರಿದು ಇದು ಆತ್ತದೆ ನಮ್ಗೆ ಎಕ್ಸ್ಪೆಕ್ಟೆಡ್ ಮಾಡೋ ತರಷ್ಟ್ ಸ್ಯಲ್ರಿ ಸಿಕ್ತಿಲ್ಲ ಇಲ್ಲಾಂದ್ರೆ ಕಂಪ್ನಿ ದೂರ ರ್ತದೆ ಅದಕ್ಕೆ ನಾನು ಮೊನ್ನೆ ಹೇಳ್ದೇ ಕಂಪ್ನಿ ದೂರ ಆಯ್ತದೆ ಅಂದ್ರೆ ಇಲ್ಲ ಪೇಜಿಲ್ ಇರೋದ ಬದ್ಲು ಆ ಕಡೆ ಶಿಫ್ಟ್ ಆಗು ಹತ್ರ ಇರಂಗೆ ಈಗ ನೀನು ಇಲ್ಲ್ ಅಲ್ಲ ಇದೇ ಪಿ ಜಿ ಆಗ್ಬೇಕು ಇಲ್ಲಿಂದಾನೇ ಓಡಾಡ್ಬೇಕು ಕೆಲ್ಸ ಬೇರೆ ಬೇಕು ಅಂದ್ರೆ ಆಗಲ್ಲ ಬೇರೆ ಕೆಲ್ಸ ಬೇಕ ಅಂದ್ರೆ ನಾವು ಬೇರೆ ಕಡೆ ಅಡ್ಜಸ್ಟ್ ಮಾಡಕೇಳ್ಲೇಬೇಕ ಪ್ಪ ಈ ಕಂಪ್ನಿ ಎಲ್ಲಿ ಇರುತ್ತ ಅಲ್ಲೇ ನಿಯರ್ ಬೈ ರೂಮೋ ಪಿ ಜಿ ನೋ ಮಾಡ್ಕೊಂಡ್ರೆ ಆಯ್ತು.
ಹಾ ಅಲ್ಲಾ ನಾನೇನೆ ಎಷ್ಟ್ ರೂಮ್ ಚೇಂಜ್ ಮಾಡಿದೆ ಒಂದೊಂದ್ ವರ್ಷ ಒಂದೊಂದ್ ಕಡೆ ಇರುವೆ ಹೋಯ್ತಾ ಇರುವೆ. ಜೆಪಿ ನಗರು ಗ ಗ ಅಲ್ಸೂರು ಅ ಕೇ ಆರ್ ಪುರಮ್ಮು ಅಂತ ತಿರುಗ್ ತಾನೆ ಇದ್ದೆ ಅವ್ರ್ ಒಂದೊಂದ್ ವರ್ಷ ಒಂದೊಂದ್ ಕಂಪ್ನಿ ಚೇಂಜ್ ಮಾಡುವೆ ಒಂದೊಂದ್ ವರ್ಷ ಅಲ್ ಮನೆ ಮಾಡ್ಕೊಂಡ್ ಆರಾಮಾಗಿ ರೂಮ್ ಮಾಡ್ಕೊಂಡ್ ಇರುವೆ. ಯಾಕಪ್ಪಾ ಹಂಗಿರಕ್ ಆಗಲ್ವಾ.
ಅವ್ಳಿಗೆ ಅವೆಲ್ಲ ಆಗಲ್ವೇನೋ. ಏನಿರೋದು ಎರಡು ಬ್ಯಾಗ ಕೊಂಡಿರ್ತಳೆ ಎರಡು ಬಟ್ಟೆ ಬ್ಯಾಗಿರ್ತವೆ ಅವ್ನ್ ತಗೊಂಡ್ ಹೋಗಿ ಬೇರೆ ಕಡೆ ಮಾಡ್ಕೊಳಕ್ ಕಷ್ಟಾನ ಏನ್ ಮನೇನ ಶಿಫ್ಟ್ ಮಾಡಕ್ ಕಷ್ಟನಪ್ಪಾ
ಪಾ ನಾನೇ ರೂಮ್ ಶಿಫ್ಟ್ ಮಾಡುವಾಗ ಕರೆಕ್ಟ್ ಆಗ ಒಂದ್ ಕಾರಲ್ಲಿ ಇಡ್ಸವ್ ಕಣೇಕೆ ಹಿಂದ್ಗಡೆ ಡಿಕ್ಕಿನ ಮಡುಸ್ಬುಟ್ಟು ಇಟ್ರೆ ಒಂದ್ ಕಾರಲ್ಲಿ ಆರಾಮಾಗಿ ಏನಾನ್ ಯಾವಾಗ್ಲೂ ಅಲ್ಲಿ ಜಾಸ್ತಿ ರೋಲ್ ಮಾಡ್ಕೊಳ ಅಂತ ಹಾಸ್ಗೆ ಹಿಡ್ಕಂಡಿದ್ದೆ. ಕೊನೆಯ ರೂಮ ಬಂದಾಗ ಮಾತ್ರ ಬೆಡ್ಡಿಗ್ ಹಾಕ್ ಕಂತ ಹಾಸ್ಗೆ ಹಿಡ್ಕಂಡಿದ್ದು ಇನ್ನೆಲ್ಲಾ ರೂಮಲ್ಲೂ ರೋಲ್ ಮಾಡ್ಕೊಂಡ್ ಹಾಸ್ಗೆ ಅದನ್ ಎತ್ಕೊಳ್ಳೋದಪ್ಪ ಹಾಕಳೋದು ಇನ್ನೇನ್ ಬಟ್ಟೆ ಕೈಲೆ ವಾಶ್ ಮಾಡ್ಕೊಂತ ಇದ್ದೆ ಇಲ್ಲ ಊರ್ಗ್ ಎತ್ಕೊಂಬರುವೆ ಇನ್ನೇನು ಚಿಕ್ಕಪುಟ್ಟದ್ದು ಒಂದ್ ಸಿಂಗಲ್ ಸ್ಟವ್ ಇಡ್ಕೊಂಡಿದ್ದೆ ಆ ಏನು ಮುಂಚೆ ಫಸ್ ಟೆಲ್ಲ ಇಡ್ಕೊಂತಾ ಇದ್ ನಾನು ಬರೀ ಗ್ಯಾಸ್ ಸಿಲಿಂಡರು ಕೆಳಗಡೆನೆೇ ಇರೋ ಅಂತದ್ದು ಇಟ್ಕೊಂಡುವೆ ಸ್ಟೌವ್ವು. ಲಾಸ್ಟ್ ರೂಮಿಗೆ ಬಂದಾಗ ಅಷ್ಟೇ ಸಿಲೆಂಡ್ ಹಿಡ್ಕಂಡಿದ್ದು ಸಿಂಗಲ್ ಸ್ಟೋನ. ಆ ಎಲ್ಲಾನುನು ವಿನಿ ಕಾರಲ್ಲಾಕ್ ಕೊಂಡು ವ ರೂಮ್ ಚೇಂಜ್ ಮಾಡಿದ್ದೇ ಆಗಿತ್ತು ಮೂರ್ ಸತಿಗುನು
ಇವಾಗ ರೂಮ್ ಚೇಂಜ್ ಮಾಡ್ತೀನಿ ಅಂದಾಗ ಯಾರಾನೀ ಇನ್ನೇನೆ ಹೋಗಿ ಹೆಲ್ಪ್ ಮಾಡಲ್ಲ ಅಂತ ಅಂ
ಒಯ್ಯೋ ಅವ್ಳ ಫಾಸ್ಟ್ಲಿಗ್ ಓತೀನಿ ಅಂದಾಗ್ಲೆ ಕರ್ಕೊಂಬರಕ್ ಒಂದ್ಸತಿ ಕರ್ಕೊಂಬರಕ್ ಒಂದ್ಸತಿ ಕರ್ಕೊಂಡ್ ಹೋಗಕ್ ಒಂದ್ಸತಿ ಎಲ್ಲ ಸರ್ಕ ಅವ್ಳಗೆ ಇಲ್ ರೂಮ್ ಮಾಡ್ತೀವಿ ಅಂದ್ರೆ ಮಾಡಲ್ಲ ಅಂತಿವ. ಆಷ್ಟ್ಲಿಗೂ ಅಷ್ಟೇ ಗಣೆಕ್ಯಾ ಪೀ ಜೀ ಗೆ ಪಿ ಜಿ ಗ್ ಸೇರ್ಕೋ ದಿವ್ಯಾ ಹಾಸ್ಟ್ಲಿಗೆ ಎರಡ್ನೇ ಸತಿ ಕೊರೋನಾ ಬಂತು ಕೊರೋನಾ ಲಾಕ್ಡೌನ್ ಮಾಡದ್ ಗೊತ್ತಾ ಅಲ್ಲಿ ಆ ಪಿ ಜಿ ಕ ಹಾಸ್ಲಿ ಕಟ್ಬಿಟ್ರೆ ಒಂದೇ ಸತಿ ಮೂವತ್ ಸಾವಿರನ ಕಟ್ಬೇಕಿತ್ತು ವರ್ಷಕ್ಕೆ.
ಹ್ಮ.
ಆ ಅದೇ ಒಕ್ಲಿಗರು ಆಷ್ಟ್ಲಿಗೆ ಫಸ್ಟ್ನೇ ವರ್ಷ ಕಟ್ಟಿದ್ವಿ ಒಂದ್ ಮೂರ್ ನಾಕೈದ್ ತಿಂಗ್ಳೇನೋ ಇದ್ಲೇನಪ್ಪಾ ಆಮೇಲೆ ವಾಪಸ್ ಕಳ್ಸಿದ್ರು. ಸರಿ ಅಂದ್ಬಿಟ್ಟು ಸೆಕೆಂಡ್ನೇ ವರ್ಷ ಆ ಓಪನ್ ಮಾಡಿದ್ರು ಕಾಲೇಜು. ಆದ್ರೆ ಮತ್ತೆ ಲಾಕ್ ಡೌನ್ ಆಗೋ ಚಾನ್ಸಸ್ ಐತೆ ಅಂತ ಎಲ್ಲಾ ಕಡೆ ಬರ್ತಾ ಇತ್ತು. ಸೊ ಬೇಡ ಕಾಲೇಜಿಗೆ ಬರಕ್ಹೇಳವ್ರೆ ಅಂದ್ಲು ಸರಿ ಆಯ್ತು ಹೋಗು ಬಟ್ ಪಿ ಜಿ ಸೇರ್ಕೋ ಐದ್ ಸಾವಿರ ರೂಪಾಯಿ ಪಿ ಜಿ ನಾಕ್ ಸಾವಿರ ಐದ ಸಾವಿರ ರೂಪಾಯಿ ಪಿ ಜಿ ಇದ್ದು ಅಲ್ಲಿ ಪಿ ಜಿ ಸೇರ್ಕೊಂಡ್ಬಿಡು ಸುಮ್ನೆ ಹಾಸ್ಟ್ಲಗ್ ಹೋಗ್ಬಿಟ್ರೆ ಮತ್ತೆ ಮೂವತ್ ಸಾವಿರ ಒಂದೇಸತಿ ಕಟ್ಲೇಬೇಕು. ಆ ಒಂದ್ ತಿಂಗಳಲ್ಲ ಎರಡ್ ತಿಂಗ್ಳಗ ಲಾಕ್ಡೌನ್ ಆಯ್ತು ಅಂದ್ರೆ ಮತ್ತೆ ವಾಪಸ್ ಬರ್ಬೇಕು. ಆ ದುಡ್ಡ್ ಎಲ್ಲಾ ವೇಸ್ಟ್ ಆಗ್ತದೆ ಬೇಡ ಅಂ ತ ಗಿಣಿಗೆ ಹೇಳ್ದಂಗ್ ಹೇಳದ್ವಿ ಹು ಸರಿ ಅಂದ್ಬಿಟ್ಟು ಪಿ ಜಿ ಗೆ ಸೇರ್ಕೊಂಡ್ಲು ಹೋಗಿ ಒಂದ್ ತಿಂಗಳಿಗೆ ಮತ್ತೆ ಅ ಇಲ್ಲ ಮತ್ತೆ ಕಾಲೇಜ್ ಕಂಟಿನ್ಯೂ ಆತೈತೆ ಹಾ ನಾನ್ ಮತ್ತೆ ಹಾಸ್ಟ್ಲಿಗೋ ನೋಡು ಮತ್ತೆ ಹಾಸ್ಟ್ಲಗೆ ಹೋಗ್ ದುಡ್ಡ್ ಕಟ್ಟುದ್ಲು ಆಮೇಲೆ ಆ ಕಡೆ ಹಾಸ್ಟೆಲ್ ಗೆ ದುಡ್ಡು ಕಟ್ಟ ಮೂವತ್ತು ಸಾವಿರ ರೂಪಾಯ ಕಟ್ಟಿ ಒಂದ್ ತಿಂಗಳಿಗೆ ಮತ್ತ ಲಾಕ್ಡೌನ್ ಆಯ್ತ ಏನಪ್ಪಾ ಮಾಡಣ ಇವ್ಳಿಗೆ ಯಾಕೆ ಎರಡ್ ತಿಂಗಳ ಪಿ ಜಿ ಕಟ್ಟಿದಿದ್ರೆ ಹತ್ ಸಾವಿರದಲ್ಲಿ ಮುಗಿ ಯದು ಅಲ್ಲಿ ಈ ಕಡೆ ಐದ್ ಸಾವಿರ ರೂಪಾಯಿ ಪಿ ಜಿ ಗೂ ಕೊಟ್ಟಿದ್ಲು ಆಕಡೆ ಮತ್ತೆ ಮೂವತೈದು ಮೂವತ್ ಸಾವಿರ ರೂಪಾಯಿ ಹಾಸ್ಟ್ಲಿಗೂ ಕೊಟ್ಟಿದ್ಲು. ಅದುಕ್ ನಾವ್ ಮೂರ್ ಮೂರ್ ಸತಿ ಹ ಹ ಮೂರ್ ಮೂರ್ ಸತಿ ಈ ಕಾರ್ ಗೆ ಪೆಟ್ರೋಲ್ ಹಾಕೊಂಡು ಅವಾಗ ಎಲೆಕ್ಟ್ರಿಕ್ ಕಾರ್ ಇರ್ಲಿಲ್ಲ ಏಟ್ ಹಂಡ್ರೆಡ್ ಕಾರು ಅದು ಅದಕ್ಕೆ ಪೆಟ್ರೋಲ್ ಹಾಕೊಂಡು ಇಲ್ಲಿಂದ ಅಲ್ಲಿ ಓಡಾಡ್ತಿದ್ವಿ ಮೂರ್ ಮೂರ್ ಸತಿ. ಹ್ಮ ಅವೆಲ್ಲಾ ಅವ್ಳಿಗ್ ದುಡ್ಡೆ ಅಲ್ಲ ಯಾವಾಗ್ಲೂ ಬೇಜಾನ್ ಮಾತಾಡ್ತಾಳೆ.
ಏನೋ ದೇವ್ರೇ ಅದ ಏನ್ ಅರ್ಥ ಮಾಡ್ಕೊಂಡದೋ. ಏನ್ ಮಾಡ್ತದೊ. ಹೆಂಗ ಸುಮ್ನೆ ಯಾವ್ದಾನ ಒಂದ ನೋಡ್ಕೊಂಡ್ ಮದ್ವೆ ಆಗಿ ಒಂದ್ ಕಡೆ ಸೆಟ್ಲ್ ಆದ್ರೆ ಅಮ್ಮ ಕೈಂಗೂ ನೆಮ್ಮದಿ.
ಹ್ಮ್. ಒಂದ್ ನಿಮಿಷ ಮಾಡ್ತೀನಿ ಇರು.
ಹ್ಮ್ ಸರಿ ಮಾ ಆಯ್ತು.